ಹಲೋ ನಮಸ್ ನಮಸ್ತೆ.
ಏನ್ ಮಾಡ್ತಾ ಇದೀರಿ
ಏನಿಲ್ಲ ಎಲ್ಲ ಹೊರಾಗ್
ನಾನು ಹಾಗೆ ಕುೂತ್ಕೊಂಡಿದ್ದೆ ಮತ್ತೆ ಊಟ ಮಾಡುದ್ರ. ಹಾ ಅಯ್ತು
ಏನ್ ತಿಂದ್ರಿ. ನಾನು ಚಪಾತಿ ಪಳಯ ಅನ್ನಾರಸಂ.
ಹೌದಾ, ಮತ್ತೆ ಚೆನ್ನ ಊಟ?.. ಹ.
ಹ. ಚೆನ್ನಾಗಿತ್ತು
ಹೌದಾ
ಮನೆ ಊಟ ಅಲ್ಲ ಚೆನ್ನಾಗ ಇರುತ್ತೆ ಯಪ್ಪಾ ಹಾ ನಿಮ್ಧು.
ಚಂದಗುಟ
ಹ ನೀವು್ ಹಾಸ್ಟೆಲ್ ನಲ್ಲಿ ಇರೋದಾಗಿದ್ರೆ?
ಹ್ಮ್ ಹೌದು ನಾಮ್ ಅಷ್ಟೇ ನಲ್ಲಿ ಇರುದು
ಹ್ಮ್ ಹ್ಮ್
ಹ್ಮ್ ಮತ್ತೆ ಪ್ರವಾಸಕ್ಕೆಂದಿಗಾಧರು ಹೋಗಿದ್ರಾ
ಪ್ರವಾಸಕ್ಕೆ ಎಲ್ಲಿ ಹೋಗಿಲ್ಲ ಮೊನ್ನೆ ಅಕ್ಕ ಹಂಗ ಮದ್ವೆ ಇತ್ತು. ಅಲ್ಲಿಗೆಗೆ ಹೋಗ್ ಬಂದಿದ್ದಿ ಗುಲ್ಬರ್ಗಾದಲ್ಲ ಅಲ್ಲಂಗ ಇತ್ತುವಾ. ಹಾ ಅಪ್ಪ ಅದು ತಂಗಿ ಮಗಳದಂಗಿತ್ತು ಒಂದ್ ವಾರ ತಂಗ ಹೋಗ್ ಬಂದಿದ್ದ
ಹೌದಾ ಚೆನ್ನಾಗಿ
ಚೆನ್ನಾಗಿತ್ತು ಮದೆ
ಇದೇನ್ ಮಾಡಿದ್ರಾ
ಹಾ ಎಂಜಾಯ್ ಚೆನ್ನಾಗೆಲ್ಲ ಮಾಡಿದಿ ಎಲ್ಲಾ ಫ್ಯಾಮಿಲಿ ಎಲ್ಲಾ ಎಲ್ಲಾ ಇದ್ರಲ್ಲ
ಹಾ
ಚೆನ್ನಾಗಿತ್ತು ಹ್ಮ್ ನೀವೆಲ್ಗೂ ಹೋಗಿಲ್ವಾ
ಇಲ್ಲ ನಾನ್ ಜಸ್ಟ್ ಹಾಗೆ ಮದ್ವೆ ಅಂಗ್ ಹೋಗ್ ಬಂದಿದ್ದು ಅಷ್ಟೇ
ಹ್ಮ್ ಹ್ಮ್
ಅಂತಂದು ಗೆಳತಿಯರ್ ಜೊತೆ ಎಲ್ಲೂ ಎಲ್ಲೂ ಹೋಗಿಲ್ಲ ನಾನು ಇನ್ನು ಹೋಗ್ಬೇಕ ಹೋಗ್ಬೇಕಂತ ಇದೆ
ಓ ಅಂದ್ರೆ ನಿನ್ಗ್ ಗೆಳ್ತಿರ್ ಜೊತೆ ಹೋಗ್ಬೇಕಂತ ಆಸೆ ಇದೆ
ಹ್ಮ್ ಹೌದು ಹೋಗ್ ಬರಣ ಇರೋದೊಂದ್ ಜೀವ್ನ ಅಲ್ವ ಗೆಳತಿಯರ್ ಜೊತೆ ಹೋಗ್ಬರಣ ಅಂತ
ಹಾ ಹೌದು ಏನ್ ಬರುತ್ತೋ ಜೀವನದಲ್ಲಿ ನೋಡ್ಕೊಂಡ್ ಹೋಗ್ತಿರ್ದ
ಹ್ಮ್ ಹೌದು ಹ್ಮ್ ಮತ್ತೆ ಸಮಾಚಾರ ಏನಾದ್ರು ಪುಸ್ತಕ ಏನಾದ್ರು ಓದ್ತೀರಾ ಕವನಗಳು ಕಾದಂಬರಿಗಳು ಎಲ್ಲ
ಎಲ್ಲಿ ಇಲ್ಲ ಇಲ್ಲ ಅವೆಲ್ಲ ಅಭ್ಯಾಸ ಎಲ್ಲ ಓದೋದು
ಯಾಕೆ ಅವೆಲ್ಲ ಅಭ್ಯಾಸ ಮಾಡ್ಕೋಬೇಕಲ್ವಾ
ಮಾಡ್ಕೋಬೇಕು ಹೌದು ಎಲ್ಲ ದ ಅಂದ್ರೆ ಓದಿದ್ರೆಲ್ಲಾ ಮನ್ಸು ಎಲ್ಲ ಸ್ವಲ್ಪ ಶಾಂತಿ ಬೇರೆದ್ ಏನಾದ್ರು ತಿಳ್ಕೋತೀವಿ ಜ್ಞಾನ, ಹೌದು ಅಭ್ಯಾಸ ಮಾಡ್ಕೋಬೇಕು ಹ್ಮ್ ನೀವು ಓದ್ತೀರಾ?
ಹ ನಾ ಹಾಗೆ ಯಾವಾಗಾದ್ರೂ ಬೇಜಾರಾದಾಗ ಮಾತ್ರ ಕವನಗಳು ಏನಾದ್ರು ಓದ್ತಿರ್ತೀನಿ ಅಷ್ಟೆ ಹ್ಮ ಬಿಟ್ರೆ ಬೇರೆ ಏನು ಇಲ್ಲ
ಅದ್ಯಾಕ್ ಬೇಜಾರದಾಗ?
ಅಂದ್ರೆ ಮತ್ತೆ ಬೇಜಾರಾದಾಗ ಕಾಲೇಜಿನ ಪುಸ್ತಕಗಳು ಓದೋದಿಕ್ ಮನ್ಸ್ ಬರೋದಿಲ್ಲ ಗೊತ್ತಿರೋದೇ ಅದೇ ಕವನಗಳ ಏನಾದ್ರು ಓದ್ದಾಗ. ತಲೆ ಬಿಸಿ ಎಲ್ಲಾ ಹೋಗ್ಬಿಟ್ಟು ಸ್ವಲ್ಪ ಶಾಂತಿ ಸಿಗತ್ತೆ ಮನಸ್ಸಿಗೆ ಅಂತ ಅಂದ್ಬಿಟ್ಟು
ಹಾ ಹಾ ಹ್ಮ್ ಹ್ಮ್.
ಮತ್ತೆ ನಿಮ್ ಗ ತಿಂಡಿಗಳಲ್ಲೆಲ್ಲ ಏನ್ ಇಷ್ಟ? ತುಂಬ
ತಿಂಡಿಗಳಲ್ಲಿ ನನಿಗೆ ಇದು ದೋಸಾ ಅನ್ನ ರಸಮ್ಮ ಆ ಈಷ್ಟ. ಇ ಇದು ಇವ ಎರಡು ಇದ್ರೆ ಸಾಕು.
ಹೌದಾ ಇಡ್ಲಿ ನಿಮಗ್ ತುಂಬಾ ಇಷ್ಟನಾ.
ಇಡ್ಲಿ ಆ ಒಂದಂದು್ ಒಂದ್ ಕಡೆ ಅಂದ್ರೆ ದೋಸೆ ಜಾಸ್ತಿ ಇಷ್ಟ ಇಡ್ಲಿ ಒಸಗಪ್ಪ ಅಾಗಿಲ್ಲ.
ಹೌದಾ ಒಡ ಒಡ ಇಷ್ಟ ಆಕಲ್ಲ.
ಹಾ ಹಾಗೆ ಅದು. ಎ ಚ ತಂಗ ಮ ಮಾಡಡ.
ಹಾ ತಿನ್ನಲ್ಲ ನನಗೆ ಮಸಾಲೆ ದೋಸ.
ಹ್ಮ ಹ್ಮ್ ಹ್ಮ್.
ಹ್ಮ್.
ನೋಡಿಬೌದು ಚಂದ್ರ ಇಷ್ಟ.
ಹ್ಮ್ ಹೌದು ನನ್ ಅದನೇ ಅನ್ಕೊಳ್ತಾ ಇದ್ದೆ ಹ್ಮ.
ಮತ್ತೆ ಪರೀಕ್ಷೆಗಳಲ್ಲ ಓದಕ್ಕೆ ಶುರು ಮಾಡಿದ್ರ. ಪರೀಕ್ಷೆಲ್ಲಾ. ಶುರು ಮಾಡ.
ಎಲ್ಲ ಮಾಡ್ಬೇಕು ಪರೀಕ್ಷೆಗೆ ಇನ್ನೊ ಹದ್ಿನೈದ ದಿನ. ಶುರು ಆಗ್ತನೆ ಪರಿಕ್ಷೆ. ಸು
ಹಾ
ಮಾಡಡ್ಕೋಬೇಕು ಓದದಿಕ್ಕೆ
ಹ
ಹ್ಮ್ ಹ್ಮ್
ಯಾವಾಗಿದೆ ಪರೀಕ್ಷೆ
ಪರೀಕ್ಷೆ ಇದೆ ಇನ್ನೊಂದು ಹದ್ನೈದು ದಿನದಲ್ಲಿ ಶುರು ಆಗುತ್ತೆ ಇನ್ನು ಹ ಡೇಟ್ ಕನ್ಫರ್ಮ್ ಆಗಿಲ್ಲ
ಹಾ ಹಾ
ಹಾದು ಶುರುವಾಗತ್ತೆ
ಹ್ಮ್ ಹ್ಮ್ ಪರೀಕ್ಷೆ ಶುರು ಆದ್ಮೇಲೆ ಫುಲ್ಲು ಯಾರು ಬ್ಯುಸಿ ಆಗೋಗಿರ್ತರಲ್ಲ
ಇಲ್ಲ ಹಾಗೇನು ಅಷ್ಟೆಲ್ಲ ಬಿಸಿ ಎಲ್ಲ ಇರೋದಿಲ್ಲ ಆದ್ರೆ ಓದ್ಬೇಕಲ್ಲ ಓದ ಟೆಮಲ್ಲಿ ಓದಕೊಂಡು
ಹ ಹೌದ ಹೌದೌದು
ಹೌದು ಮತ್ತೆ ನಿಮ್ ನಿಮ್ದ ನಿಮಗೆಲ್ಲಾ ಪರೀಕ್ಷೆ ಎಲ್ಲ ಶುರು ಆಗ್ತಿದಯಾ ಓದ್ಕೊಂಡ್ರ.
ನಮ್ದು ಅದೇ ಒಂದ್ ಇಪ್ಪತ್ ದಿನದ್ಲ ಹದ್ನೈದ್ ದಿನ್ದಲ್ ಶ ಶುರು ಆಗುತ್ ತಂತ್ ಹೇಳ್ತಿದಾರ ಹೌದು. ನಾವುನು ಶುರು ಮಾಡ್ಬೇಕ್. ಹೋದಕ್ಕೆ ಬಂದ್ರೆ ಅಯ್ ಅಯ್ ಏನು ಬರ್ಯಲ್ಲ.
ರ್ಕ್ಸ್ ತೆಗೀರಿ.
ಹ್ಮ್ ಹ್ಮ್
ಹ ಮತ್ತೆ ಕಾಲೇಜ್ಲೆಲ್ಲ ಅಡ್ಜಸ್ಟ್ ಆದ್ರ.
ಹಾ ಅಜೆಸ್ಟ್ ಆದ್ರ ಪರ್ವೈ.
ಹೌದಾ ಮತ್ತೆ ನಿಮ್ ಕಾಲೇಜ್ಲಿ ಏನಾದ್ರು ಹಬ್ಬ ಏನಾದ್ರು ಹಬ್ಬ ಏನಾದ್ರೂ ಆಗ್ ಆಚಾರುಸ್ತಾರ ಅಂದ್ರೆ ಮನೇ ನಾವ್ ಹಬ್ಬ ಮಾಡುವಾಗೆ. ಕಾಲೇಜ್ನಲ್ ಏನಾದ್ರು ಮಾಡ್ತೀರಾ ಹಬ್ಬಾನ.
ಹೌ ನಾನು ಇಲ್ಲಿ ಓದ್ತಿರೋದು ಎರಡ್ ವರ್ಷದಿಂದ ಇದುವರ್ಗೂ ಹಂಗ್ ನೋಡಿಲ್ಲ ಮುಂದೆ ನಾವ್ ಮಾಡುದ್ರೆ ನೋಡಬೇಕ್. ಹಂಗೆ ಮಾಡ್ತಾರೆ ಗಣೇಶ ಹಬ್ ಪಾಮ್ಗೆಲ್ಲಾ.
ಹಾ ಬೇರೆ ಹಬ್ಬ ಆಯ್ ತಾವಗೆಲ್ಲ ನೋಡಿಲ್ಲ ಮಾಡಿಲ್
ಹೌದಾ ಹ್ಮ್ ಹ್ಮ್ ಕಾಲೇಜ್ನಲ್ಲಿ ಗಣೇಶ ಹಬ್ಬ ಎಲ್ಲ ಮಾಡ್ ಪರ್ತರೆ.
ಹ್ಮ ಹ್ಮ ಹ್ಮ.
ಹ್ಮ್
ಬ ಹೆಂಗೂ ಇದು. ಕಾಲೇಜಲ್ಲೂ ಮಾಡೇ ಮಾಡ್ತಾರೆ ಹ್ಮ ಹ್ಮ್.
ನಿಮ್ ನಿಮ್ ನಿಮ್ ಕಡೆ ಸೈ ಡು ಯಾವ್ ಹಬ್ಬ ತುಂಬಾ ಜೋರು.
ಕಡೆ ಹಬ್ಬ ಅಂದ್ರೆ ನಮ್ ಕಡೆ ಮೇನ್ ಬ ಇದು ಬಸವಣ್ಣ ಅವ್ರ್ ಜಯಂತಿ. ಬಸ್ವಣ್ಣ ಅವ್ರ್ದ್. ಜಯಂತಿ
ಹೌದಾ ತುಂಬಾ ಜೋರಗ್ ಮಾಡ್ತರ ನೀವು.
ಸಿಂಹದ್ರಿಯ ಸಿಂಹ ಯ ಅಂದ್ರೆ ಜೋರಾಗ್ ಮಾಡ್ ತರೆ ಅದ್ರೆ ನಮ್ದು ಮೇನ್ ಬಸ್ ಸಣ್ಣ ನಾವ್ರ ಅಳಿದ್ ಅಲ್ಲ ನಾವು. ಅವ್ರು ವೀರಶೈವ ಲಿಂಗಾಯತೃ ನಮ್ದು ಅದೆ. ದೆ ಹೇಳಿದು.
ಹೌದಾ ಹ್ಮ ಮತ್ತೆ ನಿಮ್ಗೆ ಅಡ್ ಏನಾದ್ರು ಮಾಡೋದಿಕ್ ಬರತ್ತ.
ಹಾಂ ಬರುತ್ತೆ ಪರವಾಗಿಲ್ಲಾ ಮ ಒಂದ್ ಆ ಮಾಡ್ತೀನಿ ಪರ್ವಾಗಿಲ್ಲ ತಿನ್ನೋವಂಗ್ ಮಾಡ್ತೀನಿ ಓಕೆನ.
ಟ್ಟಿ ಮಾಡ್ತೀರಾ.
ಹಾ ಮಾಡ್ತಾರೆ ಬರೆ ಜೋಳದ್ ರೊಟ್ಟಿ.
ಚಲ ನಿಮ್ಗ್ ಬರ್ತ್ತಾ ನೀಮಿಗ್ ಬರುತ್ತಾ ಮಾಡೋದಿಕ್ಕೆ.
ಇಲ್ಲ ನಾನೇ ಬರಲ್ಲ ಅದು ಅದು ಬ ಜೋರಾಗ್ ಬಡಿಬೇಕಲ್ವಾ ಯಲ್ಲಿ.
ಹೌದಾ ಇಪ್ಪತ್ ಐದ್ರಲ್ಲಿ ಎನರ್ಜಿ ಫುಡ್ ಬಡಿಲ್ಲಿ ಎಲ್ಲ ಸ್ವಲ್ಪ. ಇನ್ನ ಸ್ವಲ್ಪ ಶಕ್ತಿ ಕೊಟ್ಟು ಬಡಿನ್.
ಆ ಇಲ್ಲ ಅದು ಶಕ್ತಿಯ ಮೇನ್ಂತೆ ಶಕ್ತಿ ಅಂತ ಏನಿಲ್ಲ ಅರ್ದುದು ಶಿಯ ಅದು ಆಕಾರ ಎಲ್ಲ ಕರೆಕ್ಟ್ ಆಗ್ ಬರ್ಬೇಕಲ್ವಾ. ಹಿಟ್ಟು ಅದೆಲ್ಲ ಚೆನ್ನ್ಗ್ ನಾದ್ ತಿರ್ರ್ಬೇಕಲ್ವಾ.
ಹ್ಮ್ ಹೌದು ಹ್ಮ ಮತ್ತೆನ್ ನೀವು ಮಾಂಸಾಹಾರಿ ಎಲ್ಲ ತಿಂತೀರಾ ಕೋಳಿ ಕುರಿ ಮಿನು ಎಲ್ಲ.
ಇಲ್ಲ ಇಲ್ಲ ಇಲ್ಲ ತಿನ್ನಲ್ಲ.
ಹೌದಾ ಯಾಕೆ ನೀವ್ ತಿನಂಗ್ ಇರಲ್ಲ.
ಕಾ ಹಬ್ಬ ತಿನ್ನೊ ಹಂಗಿಲ್ಲ.
ಹೌದಾ ತ ಕೋಳಿ ಸಾಂಬಾರು ಎಲ್ಲ ಅಂದ್ರೆ ತುಂಬಾ ಇಷ್ಟ ಅದನ್ನ್ ತಿಂತಾ ಇರ್ತೀನ್ ನಾನು.
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತೆ ನಿಮ್ ನಿಮ್ ಕಡೆ ಯಾವ್ದಾದ್ರು ಪ್ರವಾಸಕ್ ಹೋಗ್ಬೇಕಂದ್ರೆ ಯಾವ್ ಪ್ಲೇಸ್ಗೆ ಹೋಗ್ಬೇಕಂತಿದ್ದೀರಾ.
ಅದೇ ಮಂತ್ರಾಲಯಗೆ ಹೋಗೋಣ ಅಂತ ಫ್ಯಾಮಿಲಿ ಎಲ್ಲ ಅನ್ಕೊಂಡಿದ್ದಾರೆ. ಹಾ ಪರೀಕ್ಷೆ ಎಲ್ಲ ಮುಗ್ ಪೆ ಕಂಪ್ಲೀಟ ಹ್ಮ್.
ಒನ್
ಹ್ಮ್ ಹ್ಮ್ ಹ್ಮ
ಹೋಗಿ ಎಂಜಾಯ್ ಮಾಡ್ ಬನ್ನಿ ಒನ್
ಹ ಎಲ್ಲಿ ಎಂಜಾಯ್ ಮಾಡಿದು ಪರೀಕ್ಷೆ ಇದ್ ಎಲ್ಲ ಮೊದಲ್ ನೋಡ್ಬೇಕಲ್ವಾ ಹ್ಮ ಹ್ಮ್ ಅದೇ ಅಕ್ಕ ಮದ್ುವೆ ಬೇರೆ ಅದ
ಹೌದಾ
ಮೇನೊಬ್ರ ಅಕ್ಕ ಮದ್ವೆ ಅದ ಅದಕ್ಕೆಲ್ಲಿ ಹೋಗ ಹ ಆಗಲ್ಲ ಪರೀಕ್ಷೆ ಇದೆ ಆ ಟೈಮ ಅಲ್ಲ
ಹ್ಮ್
ಅದೊಂದು ಬೇಜಾರು ಹೋಗ ಹ್ಮ್ ಹೋಗ್ಬೇಕಂತ ಆಸ್ ಇದೆ ಬಟ್ ಎಲ್ಲಿ ಪರೀಕ್ಷೆ ಇದೆಯಲ್ಲ ಅೂ ಹೋಗೋ ತರ ಇ ಹೆಂಗೂ ಆ ಮಧ್ಯ ದಿನಾಂಕದ ದಿನಾಂಕದಲ್ಲಿ ಪರೀಕ್ಷೆ ಇಲ್ಲ ಆದ್ರೆ ಹೋಗ ಂದ್ರ ಇಡ್ಲ್ಲಾ
ಹೌದಾ ಹ್ಮ್ ಮತ್ತೆ ಸಮಾಜ ೇ ಎಲ್ಲ ಚೆನ್ನಾಗಿತ್ತು ಇವತ್ತಿನ ದಿನ ಎಲ್ಲ ಚೆನ್ನಾಗಿದ್ದ
ಇವತ್ತಿನ ದಿನ ಎಲ್ಲಿ ಪರೀಕ್ಷೆ ಇತ್ತು ಒಂದು
ಏನು
ಲ್ಯಾಬ್ ಇದಿತ್ತು ಲ್ಯಾಬ್್ದ
ಪರೀಕ್ಷೆ ಇ್ದಾ ಚೆನ್ನಾಗ್ ಮಾಡಿದ್ರಾ
ಎಲ್ಲಿ ಅದು ಎಿ ಎಲ್ಲ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ೇ ಕರೆಕ್ಟ್ ಆಗ ಆಗ್ಲಿಲ್ಲ ಹದಾ ವೈವಾ ಪ್ರೋಗ್ರಾಮ್ ಎಲ್ಲ ಎಲ್ಲ ಬರೆಯೋದೆಲ್ಲ ಕರೆಕ್ಟ್ ಆಗಯ್ತು ಬಟ್ ಎಕ್ಸಿಕ್ಯೂಷನ್ ಒಂದೆಲ್ಲ
ಹೌದಾವಾಗಿಲ್ಲ ಏನ್ ಮಾಡದಲ್ಲ ಯಾವ
ಹ್ಮ್ ಹ್ಮ್ ಎಷ್ಟು ಹೋಗ್ಬೋದು ಹೋದ್ರೆ ಒಂದ ಎರಡು ಮೂರಕ
ಹಾ ಅಷ್ಟೇಸ ಅಷ್ಟ ಹೋಗಬೋದು ಅನ್ಕೊಂತೀನಿಮ ಅ್ರೆ ನನಗೆೊ ಇಲ್ಲ ನಿಮ್ಮ ಶಿಕ್ಷಕ ಶಿಕ್ಷಕ ಕರಲ್ಲ ಕೊಡ್ತಾರೆ ಏನೋ ಗೊತ್ತಿಲ್ವಲ್ಲ ಅವ್ರವರು ಮೂಡ್ ಮೇ ಡಿಪೆಂಡ್ ಆಗ
ಅವ್ರ ಇದ್ದದ್ದು ಮೂಡ್ ಮೇಲೆ
ಹ್ಮ್ ಹೌದು ಅವ್ರಿರೋ ಮೂಡ್ ಮೇಲೆ ಎಲ್ಲಾ ಡಿಪೆಂಡ್ ಆಗ್ತಾ ಹೋಗತ್ತೆ ಹಾ ಮತ್ತೆ ನಿಮ್ಗೆ ಮಸಾಲ್ ದೋಸೆ ಎಲ್ಲ ಇಷ್ಟನಾ ತುಂಬಾ, ನಿಮ್ ಮಸಲ್ ದೋಸೆ ಎಲ್ಲ ಇಷ್ಟ ಆಗುತ್ತಾ?
ಹಾ ಹೌದು
ಏನು
ಹಾ ಇಷ್ಟ ಆಗುತ್ತೆ
ಹೌದಾ ಸರಿ ಹಾಗಾದ್ರೆ ನಾನ್ ನಿಮ್ಗೆ ಇನ್ಯಾವತ್ತಾದ್ರು ಕರೆ ಮಾಡ್ತಿನ್
ಸರಿ
ಹ್ಮ್ ಹ್ಮ್ ಧನ್ಯವಾದ ಹಾ ಹಾ ಇ ಜು